ಊಟರ್ ಇದು ನಾಷ್ಟತರ್
ಮ ಇದು ಇದು ಮಾಡ್ಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಅದ ತಿನ್ನಕಿದ್ದವು ಮುಂಜಾನೆ.
ಹಾ ಹಾ ಡ್ರೈ ಫ್ರೂಟ್ಸ್ ರೀ ಕಡ್ನಿ ಹ ಕಡ್ಲಿ ಶೇಂಗಾ ಆದ ತಿ.
ಅದೇ ಅದೇ ಕಳ್ಳಡಿ ಶೇಂಗಾ ಇ ಬೆಲ್ಲ ನೀನ್ ಸಮೀರ್ ತಂದಾನ.
ಹಾ ಹಾ.
ಅವ ಸ್ವಲ್ ಡೈಡ್ದಾಗಾನ ಅವನು.
ಅದೇ ರ ಮುಂಜೆಿಲ್ಲವನಿ ನಾಶ ಕೊಡಬೇಡ್ರ ಅದೇ ಕೊಡ್ಬೇಕ ರವನಿ.
ಅದೇ ಅದೇ ಇಬ್ರಗ ಆತಾವ ಅಂತ ಹೇಳಿ.
ಆದದ್ರ ಮುಂಜೆ ನಾಷ್ಟ ಮಾಡ್ಲಿ ಅಂದ್ರೆ ಅಂತತಾರೆ ಸ್ವಲ್ಪ ಹೊ. ಅದಲಿಂದ ಎಷ್ಟು ಪ್ರೋಟೀನ್ ಅದ ಅದ್ರಂದ ಎಷ್ಟು ನ್ಯೂಟ್ರಿಷನ್ ಬೇಕಕ್ ಅಷ್ಟು ಚಿಕ್ಕಿರ್ತರಿ. ನಾಷ್ಟ ಮಾಡ್ಲಿಲ್ಲ ಅಂದ್ರ ನೆಡತ್ರಿ.
ಅದಕ್ಕೆ ಮುಂಜಾನೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಇವೇನು ಕಾಳು ಇದು.
ಡ್ರೈ ಫ್ರೂಟ್ಸ್ ಮತ್ತ ಅದು ಇ ನೆನೆ ಹಾಕಿ ತನ್ಬಕ್ ನ. ಒಣ ದ್ರಾಕ್ಷಿ ರ.
ಅದೇ ಒಣೆ ದ್ರಾಕ್ಷಿಣೆ ತಂದಿದ್ದವಪ್ಪಾ ನಿನ್ನೇ.
ಅದ್ರಲ್ಲಿಂದ ಏನತ್ತ ಅಂದ್ರೆ ಒಣ ದ್ರಾಕ್ಷ ಕರೆಕ್ಟ್ ನಿದ್ದೆ. ತ್ೀ ಮತ್ತ ನಮ್ಮೈ ಹಾರ್ಮೋನ್ ಎಲ್ಲ ಬ್ಯೆನ್ಸ್ ಆಗಿರ್ತವ ರೀ ಕರೆಕ್ಟ್ ನಿದ್ದೆ ಆತ್ರಿ ಫಸ್ಟ್ ಆಫ್ ಆಲ್ ಅಂದ್ರ.
ಆಲ್ಮೋಸ್ಟ್ ಅಲ್ ಮೊದ್ಲು ಇಂಂತ ಕ ಇಂತ ಮೈಂಟೈನ್ ಮಾಡ್ತೇನಪ್ಪಾನ. ನ್ ಹಾ.
ಅ. ಫಸ್ಟ್ ಆಫ್ ಆಲ್ ಅವ್ರೇನ್ ಮಾಡ್ಬೇಕ ಅವ ಒಣದ್ರಕ್ಷಿಂದ ಬಾಳ ಬೆನಿಫಿಟ್ಸ್ಸ್ ಕಂಡಿದತ್ೀ ನಾನ್ ನೋಡಿನನ್ ರೀ. ನನಗ ಆಗ್ಯದ್ರ ಮೊದ ತಿಂತಿದ್ರ ನಾನನ್.
ಹಾ ಹೌದ ಹೌದು. ಯಾಕಂದ್ರೆ ಅಂತವೆೆಲ್ಲ ನಮ್ ಬಾಡಿ ಬೇಕಗ ಇರೋ ವಿಟಮಿನ್ ಫುಡ್ ಚೆನ್ನ. ಅಂದ್ರೆ ಬಾಡಿ ಬೇಕಾಗಿರೋ ಕಂಟೆಂಟ್ ಅದು ಸಿಗ್ತದೆ ಕಂಟೆಂಟ್ ಸಿಗಿತಪ್ಪಂದ್ರೆ ನಾವು ಆರೋಗ್ಯವಾಗಿರ್ತವೆ. ಇಲ್ಲಾಂದ್ರೆ ಹಾಸ್ಪಿಟಲ್ ಹೋಗೋದು ವೀಕ್ ಆಗೋದು ಸಮಸ್ಯಗಳಾಗಗ್ತ್.
ಅದ ಹಾಸ್ಪಿಟಲ್ ಹೋಗೋದ್ ಹೆಂಗನ ಇಲ್ರಿ ಅದ್ರ ರೊಕ್ಕ ಮತ್ ಅಲ್ಲಿ ಇದದು ತೋಲ್. ುಗ್ಿಗೆ ಅವ್ರ್ರ ನ್ ಕೊಡ್ತಾರೆ ವ ಕೊಡ್ತಾರೆನ್ೂಟ್ರಿಷನ್ ಏನ್ ಕಡಿಮೆ ಅೇ ಕೊಡ್ತಾರೆ ಗುಳಿಗೆ ಕೊಡ್ತಾರ ನಾವು ಇಲ್ಲಿ ಡಲಿ ತಗೋದ ಅಂಗ್ರೀ ಇಲ್ಲಿ ಹೋಗಿ ಅವ್ರ ಬ ಗುಳಿಗೆ ತಗೋದ ಅಂಗ್ರ ಡಕ್ಟರ್ಸ್ ಬಲ್ಲಿ
ಅದೇ ನಿನ್ ಇದು ಇದು ಒಬ್ರು ಫಾರೂಕ್ ಸರ್ ಅಂತ ಹೇಳಿ ಅವರು ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ರ ನಮ ಸೋಷಲ್ ಜನ್ರೇಷನ್ ಏನ ಆಗಿಬಿಡದ ಅಂದ್ರೆ ಆರಾಮ ಇಲ್ಲ ಅಂತ ಹೇಳಿ ಹಣ ತಿಂತಾರ ಆರಾಮ್ ಇದ್ದಿದ್ರೆ ಹಣ ತಿನ್ನೋದಿಲ್ಲ ಹಿಂಗೆಲ್ಲಾ ಆಗಿ ಆಗಿದ್ರೆ ಯಾವಾಗ ಆರಾಮಿ ಇದ್ದಿದಾಗೆ ಚೆನ್ನಾಗ್ ಹಣ್ಣ ಅದು ಊಟ
ಬರಾರ್ ಅದ ನೋಡ್ರ ಅದನು ಒ ಲೆಕ್ಕದ ಯಾಕಂದ್ರೆ ಆರಾಮ ಇರದ ಹಣ ತಿನ್ನೋದಕ್ಕಿಂತ ಆರಾಮಾಗ ಹಣ ಅ್ರೆ ಆರಾಮ ಕರೇರಲ್ಲಾ ರೀ
ಅದೇ ಹಿಂಗ ಈ ಈ ಟೈಪ್ ಅಂದ್ರೆ ಈ ಈ ಸಮಾಜದಾಗ ಆ ಟೈಪ್ ತಿಳುವಳಿಕೆ ಬರ್ಬೇಕು ಜನ ಅಂದ್ರೆ ಯಾರು ಹಾಸ್ಪಿಟಲ್ ಹೋಗೋದ ಇಲ್ಲ ಈ ಟೈಪ್ ಹಸ್ ಇಷ್ಟೊಂದ ಜನ ಯಾಕೆ ಬರ್ತಾರೆ ಅಂತಂದ್ರೆ ಅವರು ತಿನ್ನುವಂತ ಆಹಾರ
ಕರೆಕ್ಟ್ ಅದ್ರ ರೀಜನ್ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನ ಸರಿ ಅದ್ರ ಯಾಕಂದ್ರ ಈಗ ಏನಾಗಿದೆ ಅಂದ್ರೆ ಈಗೆಲ್ಲಾ ಫಾಸ್ಟ್ ಫುಡ್ ಬಂದ್ ಬಿಟ್ಟವ್ ರೀ
ಆಲ್ಮೋಸ್ಟ್ ಅಲ್ಲ ಏನ್ ಮಾಡ್ತಾರಪ್ಪಾ ಅಂತಂದ್ರೆ ಬೆಳಗ್ಗೆ ಜಾಸ್ತಿ ಇದ ಇದನ ಮುಂಜಾನ ಖಾಲಿ ಹೊಟಲ್ ಚಾ ಕುಡಿತತಾರಪ್ಪ ಚಾ ಕುಡದಾಗ ಏನ ಆತದ ಪಿತ್ತ ಆಗ್ತದೆ ಪಿತ್ತಾ ಆಯ್ತಪ್ಪ ಅಂದ್ರ ಊಟ ಮಾಡಿದ್ರೆ ಡೈಜೆಸ್ಟ್ ಆಗಲ್ಲ ಡೈಜೆಸ್ಟ್ ಆಗ್ಲಿಲ್ಲಪ್ಪಾ ಅಂತಂದ್ರ ಅವ್ನಿಗೆ ಸುಸ್ತತ ಸುಸ್ತಯ್ತ ಅಂದ್ರ ಮತ್ತೆ ಹಾಸ್ಪಿಟಲ್ ಹೋಗ್ತಾನ ಹಸ್ಪಟಲ್ ಹೋಗಿದೆ ಮೆಡಶಿನ್ ಕೊಡ್ತಾರೆ
ಅದೇ ಮೆಡಿಸಿನ್ ತಗೋಬೇಕತ್ರಿ ಮತ್ತತ್ ಮೆಡಿಸಿನ್ ತಗ ನಾಷ್ಟ ಆದ ಇ ನೋಡ್ರಿ ಹೆಂಗಂದ್ರೀ ಹೊರ ಗ ಸಾಯಂಕಾಲ ಫಾಸ್ಟ್ ಫುಡ್ ಒಂದ ನಲವತ್ತೈವತ್ತು ತಿನಕ ಯೋಚನೆ ಮಾಡಲ್ರಿ ಏನ್ ನಡೀತ ಅಂತ ತಾರೆ ಅದೇ ಒಂದು ಒಂದು ನೂರು ರೂಪಾಯ ನಾಲ್ಕ್ು ಶೇವ್ ಅಣ ಆ್ಯಪಲ್ ಅವ ಅಂದ್ರ ತುಟ್ಟಿದ ಅಂತಾರ ಮನ್ಷ್ಯನ್ ಯೋಚನೆ ಮಾಡ್ತನ್ ತಗೋಕ್ ಅದೇ ಒಂದ್ ಒಂದ ಸೇಫ ತ ಅಂದ್ರ ಎಷ್ಟು ಬೆನಿಫಿಟ್ಸ್ ಅಂತ ತಿಳಿದಿಲ್ರ ಅವ್ರಿಗೆ
ನೈಂಟಿ ನೈನ್ ಪರ್ಸೆಂಟೇಜ್ ಅನ್ಕೋಲ್ ಹಣ್ಣಿನಿಂದ ಕೈ ಪಲ್ದಿಂದ ನೈಂಟಿ ನೈನ್ ಪರ್ಸೆಟೇಜ್ ಇದ ಜಂ ಸಂಪ ಜಾಸ್ತಿ ಇದ ಬೇಕಪ್ಪ ಯಾಕಂದ್ರೆ ಅದರಲ್ಲಿ ನಮ್ಮ್ ಬಾಡಿಿಗೆ ಬೇಕಿರೋ ಕಂಟೆಂಟ್ನು ಜಾಸ್ತಿ ಸಿಗ್ತದ ನಮ್ ದೇಹಕ್ಕೆ ಏನ್ ವಿಟಾಮಿನ್ ಬೇಕು ಜಂಪ್ ಬಂದಣ ಅಲ್ಲಿ ಮಾತ್ರ ಜಾಸ್ತಿ ಅದು ಏನ್
ಮನುಷ್ಯ ಮತ್ ಎಂತೆಲ್ಲ ಯೋಚನೆ ಮಾಡಲ್ ನೋಡ್ರಿ ಒಟ್ಟ ತಂದ ರೊಕ್ಕ ಎಲ್ಲಿ ಖರ್ಚು ಮಾಡ್ಬೇಕ ರೊಕ್ಕ ಖರ್ಚು ಮಾಡ್ತಾರ ಆದ್ರೆ ಎಲ್ಲಿ ಖರ್ಚು ಮಾಡ ಮಾಡ್ಬೇಕ ಅನ್ನೋದು ಗೊತ್ತಿಲ್ಲ ನೋಡ್ರಿ ರಮಾಚಾರಿಗ
ಅದೇ ಅಂದಿನಿ ನಾ ಮೊನ್ನಿ ಅಪ್ಪಗನು ಇದ್ ನೋಡಪ್ಪಾ ನೀವು ಊಟಾ ಗಿಟ ಚಂದ ಮಾಡು ಹಣ್ಣ
ಹ್ಮ್ ಹಣ್ಣ ಜಾಸ್ತಿ ಕರೆ ಹಣ್ಣ ತಿಂದ್ರ ಎಲ್ಲಾ ಸಮಸ್ಯೆ ಬರೋದಲ್ರರಿ ಈಗೇ ನೋಡ್ರಿ ನಾ ಎಷ್ಟ ಒಂದ ಏಳು ವರ್ಷ್ಲಾಂಡ ಏನ್ರಿ ಒಂದ ಎರ ಮೂರ್ ಸಲ್ ಅಷ್ಟೇ ಹೋಗಿರಬೇಕ್ರ ನಾ ಹಾಸ್ಪಿಟಲ್
ಅಷ್ಟೇ ಏ ಮೊನ್ನೆ ಅದು ಎಮರ್ಜೆನ್ಸಿ ಇಲ್ಲ ಅಂದ್ರೆ ಒಟ್ಟ ಹಾಸ್ಪಿಟಲ್ ಹೋಗೋದಿಲ್ಲ ಯಾಕಂದ್ರೆ ನನ್ಗೆ ಗುರ್ತದ
ಹಾ ರೀ ಅಲ್ಲಾದ್ರ ಅವ್ರರು ಕೊ ಅಲ್ಲಾದ್ರೆ ಅದೇ ಕೊಡ್ತಾರ ಇಲ್ಲಾದ್ರೆ ನಾವ್ ಇದೇ ತಿಂದ್ರೆ ಮುಗ್ದೇ ಹೋಯ್ತ ಅಂತ ಹೇಳಿ
ಮುಗಿದೇ ಹೋಯ್ತು ಈಗ ನಾವು ಆರೋಗ್ಯ ಹಾಳು ಮಾಡ್ಕೊಂಡು ಅಲ್ಲಿ ಹೋಗಿದ್ರ ನಮ್ಮ ಬಾಡಿ ಬೇಕ ಕಂಟೆಟ್ ಅ ಮೆಡಿಸಿನ್ ಮುಖಾಂತರ ಕೊಡ್
ಡ್ತಾರ ನಾವ ಅದೇ ಇಲ್ಲಿ ಫ್ರೂಟ್ಸನ್ ಮುಖಾಂತರ ತೋರದ ಮುಗದ ಹೋಯ್ತು ಫ್ರೂಟ್ಸ್ ವೆಜಟಬಲ್ ಮತ್ತ ವಜಿಟೇಬಲ್ಸ್ ಇದಗಿ ಗರಿನ್ಂಗ ಅವು ಎಲಿ ಇಫಿ ಅಂತ್ರ ಬಾಳ ಅದ್ರಾಗಂತ್ರ ಬಹಳ ಇದು ಕಂಟೆಂಟ್ಸ್ ಇರತಾವ್ರಿ ಎಲ್ಲಾ ನ್ಯೂಟ್ರಿಷನ್ ಇರ್ತಾವ್ರಿ ಅದ ಅಂತ ಮೊದಲ್ ತಿನ್ಬೇಕವು
ಇವಾಗಂದ್ರ ಬಾಳ ಅನ್ಕೋ
ಡಯಟ್ ಮಾಡ್ಬೇಕ್ರೀ ಈಗ ನೋಡ್ರಿ ಜಿಮ್ ಅದು ಮಾಡವ್ರ ಹೆಂಗ ಇರತಾರ ಗೊತ್ತೇನ್ರಿ ಬರೀ ನಾರ್ಮಲ್ ಆಗಿ ಬರೆ ಯಾಡ್ ತತ್ತಿ ಅದ್ರಾಗ ಒಂದು ಆಯಿಲ್ ಸಮತಿಗೆ ಹಾಕಲ್ರ ಅವ್ರು.
ಅದು ವಿರಾಟ್ ಕೊಹ್ಲಿ ಅಪ್ಪಾ ಇವ ಅವನು ಮೊದಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಫಾಸ್ಟ್ ಫುಡ್ ತಿಂತಿದ್ದ ಇವಾಗ ಟೋಟಲ್ಲಿ ಜೀರೋ ಐಲ್ ಫುಡ್ಡೇ ಇಲ್ಲ.
ಹ್ಮ ಅದೇ ಒಬ್ಬೊಬ್ರು ಕ್ರಿಕೆಟರಾ ಅದರ ರೋಹಿತ್ ವಾಡಾಪವ್ ಅಲ್ಲಿ ಮುಂಬೈದಾಗ ಹೆಂಗ ಇರತಾವ ಹೆಂಗ ತಿಂತಾನ ಅವ ಹೆಂಗ ಅಂದ್ರ ಅವ ಅವನ್ ಫಿಸಿಕಲ್ ಹೆಂಗಾದ್ರ ಅವ ನಾವು ಏನ್ ಈಗ ಎ ಈ ಈ ಪ್ರೆಸೆಂಟ್ ದಾಗ ಏನ್ ಮಾಡ್ಬೇಕಂದ್ರ ನಾವು ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರೀ ಯಾಕಂದ್ರ ಫುಡ್ ಅಂಶ ಸಿಗಲ್ಲ ಅದಲ್ರರಿ ನ್ಯೂಟ್ರಿಷನ್ ತಕ್ಕಂತ ಫುಡ್ ಸಿಗಲ್ಲರಿ. ಏಕೆಂದ್ರೆ ಅದಕ್ಕೆ ನಾವ ಕರೆಕ್ಟಾಗಿ ಬಾಡಿ ಮೇಲ ಕನ್ಸನ್ಟ್ರೇಟ್ ಕೊಟ್ಟ ನಾವ ಡಯಟ್ ಎಸ್ಟ ಬೇಕಕ್ಷ್ಟೇ ಮಾಡ್ಬೇಕ್ರೀ.
ಅಷ್ಟೆ ಇವಾಗ ಅವ ನಮ್ಮ ರೂಮಿ ಇವಾಗ ಬರ ದೇವು ಬರ್ತಿದ್ದ ಇವಾಗ ಜಟ್ಟ ಹಬ್ನ ಐಲ್ ಫುಡ್ ಜಾಸ್ತಿ ತಿಂತಾನೆ. ಇವನು ಅಂತಾನೆ ಯಾ ಯಾಕ ಸ್ವಲ್ಪ ನನ್ ಹಾರ್ಟಿಗೆ ಸ್ವಲ್ಪ ಚುಚಿದಂಗ ಇದು ಆಗ್ತತದ ನೋಡ್ರಿ ಉಸರ್ ಕಟ್ಟಿದಂಗ ಆಗ್ತದ ಮತ್ತೆ -
ಅದ್ ಅದ್ರ ಸಲಗ ಅಂತ ಹೇಳಿ ಆಗಂದಲ್ರರಿ ಹ ಸ್ಮೂಕ್ ಮಾಡೋದ್ ಆದರದಿಂದ ಆಗ್ತದ. ನೋಡ್ರಿ ಅದ್ರಲಿಂದ ಹೆಂಗಂದ್ರೆ ಅ ಅಲುವಿಲ್ ಏನ್ ಇರ್ತವ ನೋಡ್ರಿ ಅದ್ರೊಳಗ ಆ ಸ್ಮೋಕ್ ಮಾಡೋದ್ಲಿಂದ ಜಮ ಆಗಿ ಅವು ಗಟ್ಟಿಯಾಗಿ ಚಾಲೋ ಆತಾವ್ರಿ ಅವು ಈ ಸ್ಮೂತ ಇದ್ರ ಹಿಂಗ್ ಪಂಪ್ ಆತಾವ್ರಿ ಅವು ಪಂಪ್ ಆದ್ರ ಉಸರಾಡಕ್ ಆತ್ರಿ ಅದೇ ಅವೂ ಸ್ಮೋಕ್ ಮಾಡದಲಿಂದ ಗಟ್ ಅಲ್ಲಿವೆಲ್ಲ ಏನ್ ಹೇಳ್ತ್ರ ಲಂಗ್ಸ ಒಳಗ ಅದು ಗಟ್ಟಿಯಾಗಿ ಚಾಲೋತರಿ ಅವು ಗಟ್ಟಿ ಆಯ್ತಂದ್ರ ಉಸಿರಾಡಕ್ ತೊಂದ್ರ ಆತದ್ರಿ ಮತ್.
ಹ ಅದೇ ಸಮಸ್ಯೆ ಅವ ಅವ ಅವ್ರು ಹೇಳ್ತಾರ ಒಂದ ನೈಟ್ ನಾವು ಡೆಕೋರೇಷನ್ ಕ ಹೋದೇವ್ ಅಂದ್ರ ಒಂದ ಪ್ಯಾಕ್ ಸೀಗರೆಟ್ ಹೊತವ್ ನೋಡ್ರಿ ಸರ್ ಎಲ್ಲೊರು ಅಂತ್. ಮತ್ತ ಹಿಂಗ್ಯಾಕ್ಕಪ್ಪ ದುಡ ದುಡಿತ್ರಿ ಹಿಂಗ್ಯಾಕ್ ಅದು ಆರೋಗ್ಯ ಹಾಳ ಮಾಡ್ಕೋ ತ್ರಪಾ ಏನಂತ ಹೇಳ್ ತಂದೇನಾ.
ಒಂದ ಪ್ಯಾಕ್ ಅಂದ್ರ ಸ್ವಲ್ಪ ಐತೆೇನ್ ರೀ ಅದ್ರ ಮತ್ತ ಅದ್ರಲ್ಲಿಂದ ಎಷ್ಟ್ ಆದ್ ಕಾಟನ್ದಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾರ ನೋಡ್ರಿ ಅದು ಹತ್ತಿ ಬಾಟಲ್ದಾಗ ತುಂಬಿ ಎಷ್ಟ್ ಅದ ಇದ ಅಂತ ಹೇಳಿ.
ಅಷ್ಟೆಲ್ಲಾ ಕಣ್ಣಾರ ಹ್ಮ. ಅಷ್ಟೆಲ್ಲಾ ನೋಡಿದ್ರೂನು ಅಷ್ಟೆಲ್ಲಾ ಓದಿದ್ರೂನು ಬರ ಓದಿದ್ರುನು ಓದ್ಲಾರ್ದವ್ರ್ ತರ ಹಿಂಗ ಯೋಚನೆ ಮಾಡಿ ಜೀವನ ಹಾಳ ಮಾಡ್ಕೊಂಡಿದ್ರೆ ಅದು ಯೂಸ್ ಇಲ್ಲ ಒದಿದೋರ್
ಅದ ಒಂದ್ ಟೈಮ್ಂಗ ಇರ್ತ್ರ ಅದ ಅದು ಅದ್ತತ್ ಡ್ರಿಂಕ್ಸ್ ಆಯ್ತ್ ಸ್ಮೋಕಿಂಗ್ ಅಡಿಕ್ಟ್ ಆಯ್ತ ಅಂದ್ರೆ ಯಾವ್ದು ಹಂಗ ಅನಸತ್ರಿ ಎಲ್ಲಾ ಹಂಗ ಅನಿಸ್ತ್ರಿ ಆದ್ರ ಅಡಿಕ್ಟ್ ಆದ್ಮೇಲೆ ಏನ್ ಮಾಡಕ್ ಬರಲ್ ಅದ ಯಾರ ಏನ್ ನಮಗ ಗೊತ್ತಿರ್ತ ಇದ್ರಲಿಂದ್ ಇದ ಆತದ ಅಂತ ಹೇಳ ಅಂದ್ರು ತಿಂತಿರ್ತಾರ ನೋಡ್ರರಿಲ್ರಿ ಅದು ಸಿಗರೇಟ್ ಪ್ಯಾಕ್ ಮೇಲೆ ನೋಡಿರಲ್ರಿ ಅದು ಸಿಂಬಲ್ಲೇ ಕೊಟ್ಟ್ರ ಅದು ಕ್ಯಾನ್ಸರ್ ಆಗಿದ್ದು
ಅದು ಅರ್ಥ ಮಾಡ್ಕೊಂಡ್ ಹೋಗವು ಆರಾಮಸ ಸರಿ ಉಳ್ಕೊಂಡಿದ್ರೆ ಚೆನ್ನಾಗೆ ಮತ್ತತ್ ಹಿಂಗ ಹಿಂಗೆಲ್ಲಾ ಗುತ
ಅಲ್ಲಿ ಇಲ್ಲಿ ನಮ್ಮ ಮಾಮ ಇಲ್ಲಿ ನಮ್ಮ ಮಾಮಾರ್ ಗೊಬ್ರಡ ಅವರು ತಮ್ಮಗ ನಿಂಗೆ ಐತ್ ಅವ್ರನ್ನ ಏನ್ ಜಾ ಅಷ್ಟೇಏನ್ ಸೀರಿಯಸ್ನೆಸ್ ಇರ್ದಲ್ರ ಅವ್ರಿಗೆ ಅಂದ್ರ ಊಟ ತಿಂತಿದ್ರ ಆದ್ರ ಅಷ್ಟ ಜಲ್ದಿ ಎಫೆಕ್ಟ್ ಆತ ಅಂತಿದ ಅವ ಅ ಅನ್ನಸ್ತರಿ ಯಾಕಂದ್ರ ಕ್ಯಾನ್ಸರ್ ಐತ್ಲ್ರಿ ಈಗ ಈಗ ಬರ ಗು ಆರಾಮ್ ಗಿಟ ತಿಂತತ್ ರ ಅಷ್ಟಲ್ಲಿಂದ ಈಗ ನೋಡ್ರರಿ ಆ ನಾರ್ಮಲ್ ಆಾಗಿ ಬ್ಯಾರಕಡ್ಡಿ ಎಲ್ಲ ಎು ತಿಂತ ರೀ ಆದ್ರೆ ಅವರು ಒಬ್ಬೊಬ್ರು ಬಾಡಿ ಸಟ್ ಅಲ್ರಿ ಅವ್ರು ತಿನ್ನಕ ಕುಂತಾರ ನಾವೇ ತಿನ್ಬಾರ್ದದು ಅವ್ರಿಗೆ ಈಗಏನಾಗಲ್ಲ ನಮಗೆ ಏನ ಆ್ತನ ಅಂತೆ ಹಿಂಗನ್ ಮನ್ಷಸ ಆಟತದ ಈಗಿನ ಜನಗಳಿಗೆ ಅವ್ರದ ಅವ್ರ ಬಾಡಿ ಅವ್ರದ ಅವ್ರೀ ಇ ನೋಡ್ರಿ ಅವ್ರಿಗೆಷ್ಟ ಇ ಎಲ್ಲಾ ಆಯ್ತತ್ ನೋಡ್ರಿ ಸಮಸ್ಯ ಎಲ್ಲಿ ಎಲ್ಲಿ ತೋರ್ಸಿಲ್ರಿ ಎಷ್ಟ್ ಲಕ್ಷ ಹೋಗ್ಲಲ್ರರಿ ಅಂದ್ರೆ ಅವ್ ಬಕರಿ ಇಲ್ರಿ ಅವ್ ಪೂರ ಲಾಸ್ಟಿಂಗ್ ಹೆಂಗ ಐತ್ತ ಅ್ರರಿ ಒಂದ್ ಗಂಜಿನ ಕುಡ್ಲಾರದಂಗ ಐತ್ವ್ರೀ ಪೈಪ್ಲಿಂದ ಹಾಕಂಗ ಹತ್ತತಿತ್ರಿ
ಅದೇ ಪರಿಸ್ಥಿತಿ ಈ ಟೈಪ್ ಅಂದ್ರೆ ನಾವು ಚೆನ್ನಾಗಿದ್ದಾಗ ಆರೋಗ್ಯ ಚೆನ್ನಾಗ್ ನೋಡ್ ಹೋಗಬೇಕು ಅವ ಮಾಡ್ತಾನ ನಾ್ ಮಾಡ್ಬಾರು
ಹ ಒಬ್ಬೊಬ್ಬ್ರ ಬಾಡಿ ಹಿಂಗ್ ಅಡ್ಜಸ್ಟ್ ಆತ್ರಿ ಇ ನೋಡ್ರ ಅವ್ನ ಬಾಡಿ ಒಬ್ಬ್ರಿಂದ ಅಡ್ಜಸ್ಟ್ ಆದತ್ರು ಒಂದು ಹತ್ ಸಿಗ್ರೇಟ್ ಬದ್ರ ಏ ಒಬ್ಬಂದ ಏನತ್ರ ಒಂದ್ ಆಟ ಆಡದ್ರ ದಮರದು ಉಸರಾಡದ ಚಾ ಆತ್ರಿ
ಈಗ ಆಲ್ಮೋಸ್ಟ್ ಅಲ್ಲ ಅವನಿ ಬಾಡಿ ಪ್ರಾಬ್ಲಮೇ ಬರ್ಲತದ ಈಗ ಈಗ ಅರ್ಧ ಬ್ಯಾಕ್ ಬೋನ್ ಪ್ರಾಬ್ಲಮ
ಅದೇ ಸ್ಪೈನಲ್ ಕಾರ್ಡ್ ಏನ ಸ್ವಲ್ಪ ಶೇಪ್ ಕೆಟ್ಟದ್ರ ಅದು ಎಷ್ಟ್ ಶೇಪ್ರ್ಬೇಕ್ರೆ ಅದ ಸ್ಟೇಟ್ ಆಗಾದ್ರೀ ಅದು ಎದಕ್ ಹೆಂಗ ಚೀಲ ಅದ್ ಎತ್ತ ಮಾಡ್ರು ಅಜ್ಜಿ ಎತ್ ಮಾಡದ್ರಿ ಅಜ್ಜಿ ಎತ್ತದನ್ನ ಒಂದ ಇದ ರ್ ಅವ್ರಿಗೆ ಗೊತ್ತಿರ್ತ ಎತ್ತರಿಗೆ ಹಂಗ ಗುಚ್ಚು ಚಲ್ಲಿ ಎತ್ತ ಕೂದ್ರ ಅದು ಬೆಂಡ್ ಆಗಾವವೀ ಮತ್ತೆ ಎಷ್ಟುಲ ತೋರ್ಸಂತ್ರ ಏನಿಲ್ಲ ಅಂದ್ರ
ಮತ್ತೆ ಈಗ ಸದ ಅದು ಅವಂದು ಅಲ್ಲಿ ಏನ್ ಮಾಡ ಡೆಕೋರೇಷನ್ ಕೋತಾರ ಅಲ್ಲಿ ಮಾಲಕ್ದ್ ಏನ್ ಮಾಡ ಇವಿಗೆಲ್ಲ ಡ್ರಿಕ್ಸ್ ಅ ಮಾಡಿ ಅ ಬೆಳಗ ಕೆಲಸ ಮಾಡ್ತಾರೆ ನಿಷೇಧ ಕೆಲಸ ಮಾಡ್ತಾನೆ ಅಲ್ಲಿ ಅಲ್ಲಿ ಏನ ಆ ಇದಾಗಲ್ಲ ಯಾವಾಗ ಆ ಕೆಲಸ ಬಿಟ್ಟು ಔಟ್ ಸೈಡ್ ಬರ್ತ ಲ್ಲ ಬಾಡಿ ಫುಲ್ ಪೈನ್ ಆಗ್ತದ ಬ್ಯಾಕ್ ಪೇನ್ ಆತ ಮೈಂಡ್ ಡಿಫ್ರೆಷನ್ ಆಗ್ತದೆ ಹಿಂಗೆ ಎಲ್ಲಾ ಸಮಸ್ಯೆ ಬರ್ಲ
ಆ ಟೈಮಿ ಅವ ಅವ ಮಾಲಾಕ್ ಏನನ್ತ ಇವ್ ನೀಗ ಒಂದ್ ಈಗ ನೋಡ ಕ್ ಮಾಡಿದಾಗ ನಾರ್ಮಲ್ ಆಗಿ ಮಂಚ ಸಾ ಯಾದದು ಯೋನೆ ಮಾಡಲ್ ರಿ ಅದಕ್ಕೆ ಆಟೈಮಿಗೆ ಕೆಲ್ಸ ಮಾಡತನ್ ಅದ ಮಾಲಕಿ ಚಲೋ ಅನ್ಸರ್ ಆಮೇಲೆ ಅವನಿಗೆ ಗೊತ್ತತತ್ ಬಡಿ ಪನ್ ಅವ ಚಲೋ
ಹಾ ಈಗಸದ್ ಪ್ರೆಸೆಂಟ್ ಈಗಸದ್ ಹಂಗಗೆಗೆ ಹಾಗ ನೋ ಈಗ ಒಂದ್ ಡೆಕೋರೇನ್ ಹೋಗೋತಾನ ಒನ್ ತೌಸಂಡ್ ಕೊಡ್ತೇ ಹಂಗ ಅಂತನ ಈಗ ನೈಟ್ ಊಟ ಮಾಡ್ತಾನೆ ಕ್ಸ್ ಅದು ಇವರ ಅಮೌಂಟ್ ಅಲ್ಲಿ ಡ್ರಿಕ್ ಮಾಡತಾರೆ ಡೈಲಿ ಡ್ರಿಕ್ ಸ್ಮೋಕ್
ಮತ್ತತ್ದ್ ಮಾಡ್ಬೇಕಂದ್ರೆ ಯಾಕೆಂದ್ರೆ ಬಾಡಿ ನಾರ್ಮಲ್ ಆಗ ಬಾಡಿ ಪೇನ್ ಕಿಲ್ಲರ್ ಅ ತಗೋದಿಲ್ರಿೀ ಈಗ ಈಗ ನಾವು ಡಾಕ್ಟರ್ ಕೇಳ್ರೀ ಪೇನ್ ಕಿಲ್ಲಲರ್ನ್ ತಗೋಕ್ ಅಂಚ ಹಂಗ ಅ್ರ ಅದ್ರಲಿಂದ ಲವ ಆರ್ತಲ್ಲ ಅಂತತ್ರಿ ಕಿಡ್ನಿ ಫೇಲ್ ಹತ್ರಿ ಕಿಡ್ನಿದಾಗ ಫಿಲ್ಟರ್ ಆಗದ ಮತ್ತ ಫಲ್ಟರ್ ಆಗ್ಬೇಕ ಟ್ಯಾಬ್ಲೆಟ್ಸ್ಲ್ಲ ನೀರ್ ಮುಗಂತ ತೋೆ ಫಲ್ಟರ್ ಇಂದ್ರ ಅದ್ರಲಿಂದನ್ ಲಿವರ್ ಕಿಡ್ನಿ ಫೇಲ್ ಆತಾರೀ
ನೈಂಟಿ ನೈನ್ ಪರ್ಸೆಂಟೇಜ ಮೆಡಿಸನ್ನ್ನು ಅವಾಯ್ಡ್ ಮಾಡ್ಬೇಕು ಅನಿವಾರ್ಯ ಕಾಣ ಆದಪ್ಪ ಎಲ್ಲಿ ಮಾತ್ರ ತಗೊಂಡ್ರೆ ನನ್ ಬದುಕ್ತೀಿ ಅನಂಗಿತ್ತಂದ್ರೆಷ್ಟೆ
ಅಷ್ಟೆ ತಗಬಕ್ ರಿ ಹ್ಮ್ ಅವವು ಮೊದಲ್ ಇವ ಬರ್ತಿದ ನೋಡ್ರಲ್ರರಿ ಅವು ಅಂದ್ರ ಲೂಸ್ ಮೆಚನ್ ಆದ್ರ ಎಲ್ಲ ಗುಳಿಗೆ ಕೊಡ್ತರ ಪಳಕ್ಕೆ ತರಳರ ಸಣ್ಣು ಲೋಮಫನ್ ಅದೇ ಈಗ ತೋಬಡ್ದಂತ ಬಂದ್ರ ಅದ ತೋಬ್ದಂತ ಅ ಂದ ಇಂಟ್ರೆಸ್ ಏ ಏ ಗಂಟ ಉಳ್ತಾವ ಅಂತ ಇಂಟ್ರೆಸ್ಟ್ಂದ ಸಣ್ಣ ಹುಗರಿ ಎಲ್ಲ ನಾರ್ಮಲ್ ಆ ಅವೇ ಹಾಕ ನೋಡ್ರ ಅಂತ ಸ್ವಲ್ಪ ಯಾರ ಹಿಂಗ ನಿಮಗ್ ಪರಿಚಯಾರ ಅಂತ ಹಾಕಕ್ಂತ್ರ ಅವ್ರಿಗೆ ಹಿಂಗ ಇನ್ಫಾರ್ಮೇಶನ್ ಕೊಡ್ಬೇಕ ಇದ್ರವಾಗಿಗೆ
ಹಾ ಹಾ ಹಾ ಹಾ ಅಂದ್ರೆ ಇಥವೆಲ್ಲಾ ನಾವು ಹ ಹಾ ಮಾಹಿತಿ ಈಗ ನೋಡ್ಿ ನಾ ನ ಹೇಳಿದೆ ಅಂದ್ರೆ ನಾನ್ ನ್ ಮಾಡಬೇಕ ಬೇರವರಿಗೆ ಇಂತ ಮೆಡಿಸಿನ್ ಅವಾಯ್ಡ್ ಮಾಡಬೇಕು ಹಿಂಗೆಲ್ಲ ಸೈಡ್ ಎಫೆಕ್ಟ್ ಅಂದ್ರೆ ಅಂತ ಮೆಡಿಸಿನ್ ಯೂಸ್ ಮಾಡೋದಲ್ಲ ಅಂದ್ರೆ ಈ ದಲಾರರು ಹೇಳ್ತಾರೆ ಸುಮಾ ಶಾಪಿಂಗ ಹೋದು ಮೆಡಿಕಲ್ ಶಾಪಿಂಗ ಹೋಗೋದು ಮೆಡಿಸಿನ್ ತರೋದು ತಗೊಳ್ಳೋದು
ತಗೋದ ಅವ್ರದವ್ರಿಗೆ ಡಕ್ಟರ್ ಅನ್ಸಿರ್ತ ಅವ್ರರಿಗೆ ಆದ್ರ ಅಂತೆ ಎಲ್ಲ ತಪ್ಪ ಮಾಡಬಾರಡ್ರ ಒಂದೊಂದ್ ಕಡೆ ನೋಡಿ ಮಾಡಬೇಕು ಈಗ ಅವ್ರದವ್ರ ಡಾಕ್ಟರ್ ಒಂದು ಡಕ್ಟರ್ ಒಂದ್ಟೈಮಿ ಕೊಟ್ಟರ್ತನ್ರಿ ಅದ ಯಾವ ಟೈಮಿ ಈಗ ನೋಡ್ರಿ ಬಾಳ ಎಮರ್ಜ ಚಿತ್ ಆಗೋಯಿ ಜಲ್ದಿ ವರ್ಕ್ ಆತ ಅಂತ ಟೈಮ್ ಆಗ್ಬೇಕ ರೀ ಅವ ಇವ್ರು ಹಂಗಿದ್ದಾಗ ಡಾ ಬಿ ಹೋಗಿರ್ತಾರೆ ಅವ ಆಾಗ ಆ ಗೋಲಿ ಕೊಟ್ಟಿರ್ತನ್ ಈಗ ಮತ್ತೊಂದ್ಸರ್ತಿ ಏನ್ ಮಾಡ ಇವ್ರ ಡಾಕ್ಟರ್ ಅನ್ಕೊಂಡ್ ಸಣ್ಣ ಪುಟ್ಟ ಲೂಸ್ ಮಷಿನ್ ಆದ್ರೆ ಅದೇ ಹಳಿಗೆ ತಗೊಂಡ್ಬಡ್ತಾರೆ ಹಿಂಗ ಡಾಕ್ಟರ್ ಹ ಈಗ ತಕ್ಕಂತ ಯಾವ್ದ್ ಮಾಡ್ಬಾರ್ರೀ ಯಾಕಂದ್ರ ಅವ್ರರು ಯಾವ ಸಿಚುುವೇಷನ್ ಏ ನೋಡಿ ಗುಳಿ ಕೊಟ್ಟಿರ್ತಾರ ರೀ ಟ್ಯಾಬ್ಲೆಟ್ಸ್ ಆಮೇಲೆ ನಾವು ಅದೇ ಫಾಲೋ ಮಾಡ್ಬಾರಡ್ದ್ರರು ಅವ್ರ ಬೇಲೆ ತೋರ್ಸೆ ನಾವು ಮಾಡ್ಬೇಕ್ರ
ಈಗ ಆ ಟೈಪ್ ಯೋಚನೆ ಮಾಡಿ ಹಿಂಗ್ ತೋೊಂಡಿದ್ರೆ ಏನು ಬಾಡಿದಾಗ ಸಮಸ್ಯೆಗಳು ಬರಲ್ಲ ದು ಮತ್ತೆ ಹಿಂಗೆಲ್ಲ ಇದು ಮಾಡ್ಕೊತು ಅಂತರ ಬಾಡಿದಾಗ ಡಾಕ್ಟರ್ ಕಡೆ ಯಾವ್ದದ ಕಾರ ಕಕ್ಕ ಸಜಷನ್ ತಗಬೇಕು ಸಜಷನ್ ತಗೊಂಡಿನೇ ಮಾಡ್ಕಬೇಕ ನಾವು ಹ ಹ್ಮ್ ಹ್ಮ ಟ್ರೀಟ್ಮೆಂಟ್ ತೊಳ್ಬೇಕ್ರ ಸರಿ ಸರಿ ಸರಿ